ಹಾ ಕೇಳಿಸತಾ ಇದ್ದ ಹೇಳಿ
ಅಂದಾಗೆ ಏನ್ ಮಾಡ್ಕೊಂಡಿರೋದು ನೀವು ಅಂದಾಗಿ ಏನ್ ಮಾಡ್ಕೊಂಡಿರೋದು ನೀವು ಹ
ನಾವುಕೆಲ್ಸ ಮಾಡ್ತಾ ಇದ್ದೀವಿ ನೋಡಿ ಅಂದ್ರೆ ಮೋಟಾರ್ ಗಳು ಇರುತ್ತಲ್ಲಾ ಕೃಷಿ ಯಂತ್ರಗಳು
ಹಾ ಹಾ ಹಾ ಹಾ
ಆ ಕೃಷಿ ಯಂತ್ರಗಳು ಆ ತಯಾರಿಸಿ ಇರುವುದನ್ನ ಮತ್ತೆ ಮರು ತಯಾರಣೆ ಮಾಡುತ್ತೇವೆ ಅಂದರೆ ಹಾಳಾಗಿರುತ್ತಲ್ಲ ಹ ಅದನ್ನು ಮತ್ತೆ ಮರು ತಯಾರಿ ಮಾಡುತ್ತೇವೆ
ಹ ಹಾ ಹಾ ಹಾಗೆ ಅಂದ್ರೆ ತಂತ್ರಜ್ಞಾನ ಬಳವಳಿಕೆ ನಿಮ್ಗೆ ನಿಮ್ಮಲ್ಲಿ ತುಂಬಾ ಇದೆ ಅಂತ ಅಂದಂಗ ಆಯ್ತು
ಹಾ ಇದೆ
ತಂತ್ರಜ್ಞಾನ ಯಂತ್ರಜ್ಞಾನ
ಹಾ
ಅಂದಾಗೆ ನೀವು ಏನ್ ಮಾಡ ಅ ಇವಾಗ ಏನ್ ಮಾಡ್ತಾ ಇದ್ದೀರಾ
ನಾವ
ಹ ಇವಾಗ ಕೆಲ್ಸ ಮಾಡ್ತಾ ಇದೀ್ರಿ ಅಥವಾ ಸುಮ್ನೆ ಕೂತ್ಕೊಂಡಿದ್ದೀರಾ
ಸುಮ್ನೆ ಕೂತ್ಕೊಂಡಿದ್ದೀವಿ ಯಾರು ಇವಾಗ ಕೆಲ್ಸ ಇಲ್ಲ ಏನು ಇವಾಗ
ಹ ಹಾ ಹಾ ಹಾಗಾಗಿ ಸುಮ್ಮನೆ ಮತ್ತೆ ಹೇಗಿದೆ ನಿಮ್ಗೆ ಆಕೆ ಕೆಲ್ಸದಲ್ಲಿ ನಿಮ್ಗೆ ನ್ ಚೆನ್ನಾಗಾಗಿದೆಾನ ದುಡಿಮೆ ಹೇಗಿದೆ
ಹಾ ಇದೆ ಅಷ್ಟೇ ಮನೆಯವಿಗೆ ಸಾಕುವ ಹಾಗೆ ಇರುತ್ತೆ ಫುಲ್ ಜಾಸ್ತಿ ಏನು ಬರೋದಿಲ್ಲ ಅಷ್ಟೇ ಮಧ್ಯಮದಲ್ಲಿ ಬರುತ್ತೆ ಒಂದು ಕುಟುಂಬ ಹಾ ಇದ್ದೀವಿ ಒಂದು ಕುಟುಂಬ ಕಕ್ಕೆ ಸಾಕುವ ಹಾಗೆ ಬರುತ್ತೆ ದುಡ್ಡು
ಹೂ ಹಂಗಂದ್ರೆ ಸಾಕ್ ಬಿ ಹಂಗಂದ್ರೆ ಚೆನ್ನಾಗ್ ಬಿಡಿ
ಹಾ
ಮತ್ತೆ ಏನ್ ಮಾಡ್ಕೊಂಡಿರೋದ್ ನೀವು ಅದೇ ಹೇಳಿದ್ರಲ್ಲ ಮತ್ತೆ ಏನ್ ಊಟ ಮಾಡಿದ್ರಿ
ನಾವ
ಹಾ
ನಾವು ಅನ್ನ ಮತ್ತೆ ಸಾಂಬಾರು
ಅನ್ನ ಮತ್ತೆ ಸಾಂಬಾರ್ ಯಾವ್ ಸಾಂಬಾರ್ ತಿಂದ್ರಿ
ನಾವು ಬೆಂಡೆಕಾಯಿ ಸಾಂಬಾರು
ಬೆಂಡೆಕಾಯಿ ಸಾಂಬಾರ್ ಸೇವನೆ ಮಾಡ ಹೇಗಿತ್ತು ಬೆಂಡೆಕಾಯಿ ಸಾಂಬಾರ್
ಚೆನ್ನಾಗಿತ್ತು
ಚೆನ್ನಾಗಿತ್ತಾ
ಹ್ಮ್
ಹಾ ಹಂಗೆ ನೋಡಿ ಬೆಂಡೆಕಾಯಿ ಅಂದ್ರೆ ತುಂಬಾ ಆರೋಗ್ಯಕರ ಪದಾರ್ಥ ನೋಡಿ ಬೆಂಡೆಕಾಯಿ ಅಂದ್ರೆ ತುಂಬಾ ಆಹಾರ ಪದಾರ್ಥ ಇರ್ರುವ ನಾ ನೋಡಿ ಮತ್ತೆ ನೀವು ಹಾ ನಾವ ನಾವು ಬಹಳಷ್ಟು ಸಾರಿ ಬೆಂಡೆಕಾಯಿ ಸೇವನೆ ಮಾಡ್ತೀವಿ ನೋಡಿ ಅಂದಾಗೆ ನೀವು ಸಸ್ಯಾಹಾರಿನ ಮಾಂಸಹಾರಿನ
ಮಾಂಸಹಾರಿ
ಮಾಂಸಾಹಾರಿ ಸೇವನೆ ಮಾಡ್ತೀರಾ ಏನಿಷ್ಟ ನಿಮ್ಗೆ ಮಾಂಸಾಹಾರಿ ಸೇವನೆ ಅಲ್ಲಿ
ಕೋಳಿ ಅನ್ನ ಅಂದ್ರೆ ಇಷ್ಟನಾ
ಹಾ ಹೌದು
ಹಾ ಹಾ ಕೋಳಿ ಅನ್ನ ಅಂದ್ರೆ ಎಷ್ಟ ಇಷ್ಟ ಅಂದ್ರೆ ಬಾಳ ತಿಂತಿರಾ ಇಲ್ಲ ಕಡಿಮೆ ತಿಂತೀರ ಹೇಗೆ
ಅಷ್ಟೇ ಸರಿಯಾಗಿ ಮಧ್ಯಮದಲ್ಲಿ
ಮಧ್ಯಮ ವರ್ಗದಲ್ಲಿ ಸೇವನೆ ಮಾಡ್ತಿರಾ
ಹ್ಮ್ ಹ್ಮ್ ಈ ಕಡೇ ಜಾಸ್ತಿ ತಿನಿ ತಿನ್ನೋದಿಲ್ಲ ಈ ಕಡೆ ಕಡಿಮೆನು ತಿನ್ನೋದಿಲ್ಲ
ನಾವು ಕೋಳಿ ಅನ್ನ ಮಾಂಸಾಹಾರಿ ಬಾಳ ಸೇವನೆ ಮಾಡ್ತೀವಿ ನೋಡಿ ಹಾ ನಮ್ಗೆ ಮಾಂಸಾಹಾರಿ ಅಂದ್ರೆ ತುಂಬಾ ಇಷ್ಟ ಇಲ್ಲ ಇಲ್ಲ ನಾವು ನಾವೇ ಮನೆಯಲ್ಲಿ ತಯಾರು ಮಾಡ್ತೀವಿ ನಮ್ದೇ ಆದಂತ ಹಾ ಕೆಲವೊಂದಷ್ಟು ಪದಾರ್ಥಗಳ ಇರ್ತವೆ ಅವನ್ನ ಅವನ್ನ ಬಳಸಬಿಟ್ಟು ನಾವು ನಮ್ದೇ ಆದಂತ ಪೌಷ್ಟಿಕತೆಯ ಆಹಾರವನ್ನು ನಾವೇ ತಯಾರಿ ಮಾಡ್ಕೊಂತೀವಿ ನೋಡಿ ಅದ್ರಿಂದ ತುಂಬಾ ಆರೋಗ್ಯಕರ ಆಹಾರ ಬರುತ್ತೆ
ಕೋಳಿಗಳು ಕೂಡ ನೀವು ಸಕ್ತೀರಾ ಅಥವಾ ಅಂಗಡಿಯಿಂದ ಕತ್ತರಿಸಿರುವುದೇನತ್ತ
ಹಾ ಅಂಗಡಿಯಲ್ಲಿ ಚೆನ್ನಾಗಿ ಅದನ್ನ ಬೇಯಿಸಿಬಿಟ್ಟು ಅದನ್ನ ಚೆನ್ನಾಗಿ ಸುಡಿಸ್ಬಿಟ್ಟು ನಾವು ಆಮೇಲೆ ಆ ಕೋಳಿಯನ್ನ ತೆಗೆದುಕೊಂಡು ಬರ್ತೀವೆ ಭಾಗಗಳನ್ನಾಗಿ ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ವಿಸ್ತಾರ ಮಾಡಿ
ಹ್ಮ್
ಅದನ್ನ ನಾವೇ ಏನ್ ಮಾಡ್ತೀವಿ ಅಂಗಡಿಯಿಂದ ತೆಗೆದಕೊಂಡ್ ಬರ್ತವಿ
ಹ್ಮ್ ಇವಾಗ ಎಷ್ಟಿದೆ ಅದಕ್ಕೆ ಹಣ ಹಣ ಒಂದ ಕೆಜಿಗೆ ಅಲ್ಲ ಕೋಳಿ ಅದು ಕತ್ ಕತ್ತರಿಸಿ ತರ್ತೀನಿ ಅಂತ ಹೇಳಿದ್ರಲ್ಲಾ
ಹಾ ಹಾ
ಹಾ ಎಷ್ಟು ಬರುತ್ತೆ ಎಂದೆ ಒಂದ್ ಕೆಜಿಗೆ ಹಾಗೆ
ಗೆ ಸರಿಸುಮಾರು ಇನ್ನೂರು ಇಪ್ಪತ್ತು ಮತ್ತು ಇನ್ನೂರು ಮೂವತ್ತು ರೂಪಾಯಿಗೆ ಬೀಳುತ್ತೆ ಆಗಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ತ ಇರುತ್ತೆ ನೋಡಿ ಈಗ ಈಗ ಏನ ಅಂದ್ರೆ ನಿಮ್ಗೆ ಹಾ ಚಳಿಗಾಲ ಬಂದ್ಬಿಟ್ಟಿದೆ ಅಲ್ವಾ ಇವಾಗ ಇನ್ನೂರ ಐವತ್ತು ಇನ್ನೂರ ಅರವತ್ತಕ್ಕೆ ಏರಿಕೆ ಆಗುತ್ತೆ ಏಕೆ ಅಂದ್ರೆ ಚಳಿಗಾಲದಲ್ಲಿ ಹಾ ಮನುಷ್ಯನ ದೇಹಕ್ಕೆ ಬಿಸಿ ತಾಕುವ ಪದಾರ್ಥ ಅಂದ್ರೆ ಅದು ಮಾಂಸಾಹಾರಿ ಅದ್ರಲ್ಲಿ ಕೋಳಿ ಮಾತ್ರ
ಹಾ
ಈ ಕುರಿ ಮತ್ತೆ ಮೀನು ಮತ್ತು ಮೊಟ್ಟೆ ಕುರಿ ಮತ್ತೆ ಮೀನು ಇವೆರಡು ಮನುಷ್ಯನ ದೇಹಕ್ಕೆ ತಂಪು ತರ್ತವೆ ಸೇವನೆ ಮಾಡೋದ್ರಿಂದ ಆದ್ರೆ ಮೊಟ್ಟೆ ಮತ್ತೆ ಕೋಳಿ ಏನ ಇರುತ್ತ ಅಲ್ವಾ ನಿಮ್ಮ ಮನುಷ್ಯನ ದೇಹಕ್ಕೆ ಒಂದು ಬಿಸಿಯನ್ನ ಮುಟ್ಟಿಸುತ್ತೆ
ಹಾ
ಚಳಿ ಇರುವುದರಿಿಂದ ಮನುಷ್ಯನಿಗೆ ಆಹ ಏನ್ ಬೇಕಪ್ಪಾ ಅಂತ ಅಂದ್ರೆ ಬಿಸಿಬೇಕು
ಬಿಸಿ ಬೇಕು
ಹಾಗಾಗಿ ಮನುಷ್ಯ ಏನ್ ಮಾಡ್ತಾನೆ ಅಂತ ಅಂದ್ರೆ ಆ ಕೋಳಿನ ಸೇವನೆ ಮಾಡಕೆ ಬಹಳ ಮುನ್ನುಗ್ತಾನೆ
ಹ್ಮ್
ಹಾಗಾಗಿ ಈಗ ಸ್ವಲ್ಪ ಕೋಳಿಯ ಅ ಏರಿಕೆ ಹಣದ ಏರಿಕೆ ಆಗತ್ತೆ ಸರಿ ಸುಮಾರು ಇನ್ನೂರ ಅರವತ್ತು ಒಂದು ಕೆ ಜಿಗೆ ಆಗತ್ತೆ ಹಾ ಇನ್ನೂರ ಅರವತ್ತಾಗುತ್ತೆ ನೋಡಿ ನಿಮ್ಮೂಊರಲ್ಲಿ ಎಷ್ಟಿದೆ
ನಮ್ಮೂರಲ್ಲಿ ನೋಡಿ ನಮ್ಮೂಊರಲ್ಲಿ ಬಂದ್ಬಿಟ್ಟು ಇನ್ನೂರ ಹತ್ತು ರೂಪಾಯಿ ಸಿ ಒಂದ್ ಕೆಜಿಗೆ
ಇನ್ನೂರ ಹತ್ ರೂಪಾಯಿ ಇದೆನಾ
ಹ್ಮ ಹೌದು
ಚೆನ್ನಾಗಿ ಅಲ್ಲ ಹಂಗಂದ್ರೆ ನಿಮ್ಗೆ ಅರ್ಧ ಕೆಜಿ ಬಂದ್ಬಿಟ್ಟು ನೂರ ಐದ ರೂಪಾಯಿಗೆ ಬಂತು
ಹಾ
ಚೆನ್ನಾಗಿ ಬಿತ್ತು ನೋಡಿ ನಿಮ್ಗೆ ನೂರ ಐ್ ರೂಪಾಯಗೆ ಬಂತು ಅಂತ ಅಂದ್ರೆ
ಹ್ಮ ಹಾ ಹೌದು ಅವ್ರಿಗೆ ಅವ್ರಿಗೆ ಎಷ್ಟ ಬೀಳುತ್ತೆ ಗೊತ್ತಿಲ್ಲ ಒಂದ್ ಕೋಳಿಗೆ ನಮ್ಗ್ ಮಾತ್ರ ಇನ್ನೂರ ಹತ್ತು ರೂಪಾಯಿಗೆ ಕೊಡ್ತಾರೆ
ನೋಡಿ ಇವಾಗ ಒಂದು ಕೋಳಿಗೆ ಬಂದ್ಬಿಟ್ಟು ಇನ್ನೂರ ಹತ್ತನ್ ಕೋಳಿ ಒಂದು ಕೋಳಿ ಎರಡುವರಿ ಇಿಂದ ಎರಡೂುವರಿಯಿಂದ ಎರಡು ಮುಕ್ಕಾಲುಗಳ ಕೇಜಿ ಇರುತ್ತೆ ಅಂದ್ರೆ ಅವನಿಗೆ ಎಷ್ಟು ಐನೂರು ರೂಪಾಯಿ ಲಾಭ ಆಗುತ್ತೆ ಒಂದು
ಹಾ ಒಂದು ಕೋಳಿಗೆ ಐದನೂರು ರೂಾಯ
ಹಾ ಅಂದ್ರೆ ಅವನಿಗೆ ಬೀಳುದು ನೂರ ಇಪ್ಪತ್ ರೂಪಾಯಿ ನೂರ ಮೂವತ್ ರೂಪಾಯಿ ಬೀಳುತ್ತೆ
ಹಾ ಅಂದಾಗೆ ತಾವವು ಯಾವಾಗಾದ್ರೂ ಮಾರಿದ್ದೀರ ಕೋಳಿ
ಮಾರಿಲ್ಲ ಅಂದ್ರೆ ಒಂದು ಫಾರಂ್ನಂದ ನಾವು ಕೋಳಿನ ತೆಗೆದಕೊಂಡ್ ಬಂದಿದ್ದೇವೆ
ಹಾ
ಹಂಗಾಗಿ ನಮ್ಗೆ ಆ ಕೋಳಿಯ ಏರಿಕೆ ಮತ್ತು ಇಳಿಕೆಯ ಹಣದ ಇಳಿಕೆ ಅದ್ರ ಬಗ್ಗೆ ನಿಮಗೆ ಗಮನ ಇರ್ತಾ ಬರ್ತಾ ಇರ್ತ ಆಾಗ
ಹೊ ಅಂಗೆ
ಹ ನಮ್ಮ ಮನ ಹತ್ರ ಒಂದ್ೆರಡು ಕೋಳಿ ಅಂಗಡಿಗಳಿವೆ
ಹಾ
ಚೆನ್ನಾಗಿ ಕಡದ್ ಬಿಟ್ಟು ಕೋಳಿನ ಕೊಡ್ತಾರೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಮಾಾರಲ್ಲ ಅಡ ನಾ ನಮ್ದು ನಮ್ದು ಕೆಲ್ಸ ಬೇರೆ ಇರುತ್ತೆ ನಾವ್ ಅಡಗೆ ಮಾಡ್ತೀವಿ ಅಷ್ಟೇ ನಾವ್ ಮಾರಲ್ಲ ಹಾ ಹಾ ಹೆ ಮ ನೀ ಹ ಹಾ ಇಲ್ಲ ಇಲ್ಲ ಹೊರಗಡೆ ಎಲ್ಲ ತಗೋ ತೆಗೆದಕೊಂಡ್ ಬರೋದಿಲ್ಲ ಒಂದೊಂದ್ ಸಾರಿ ಏನ್ ಮಾಡ್ತೀವಿ ಗೊತ್ತ ನಾವು ಅ್ ಫಾರ್ಮ್ಗೆ ಹೋಗ್ತತಿವಿ ತಗತ್ಕೊಂಡ್ ಬರ್ತೀವಿ ಒಂದೊಂದ್ಸಲ ಮನೆಗೆ ಯಾರಾದ್ೂ ಆ್ ವ್ಯಕ್ತಿಗಳು ಬಂದಿರ್ತಾರೆ ಯಾರಾದ್ರು ಸ್ಥಥಿಗಳು ಬಂದಿರ್ತಾರೆ ಅವರಿಗೆ ಆಹ ತುಂಬಾ ಕೆಲ ಕೇವಲ ಕಮ್ಮಿ ಸಮಯಗಳಲ್ಲಿ ನಾವು ಆಹಾರ ಮಾಡೋದಾಗಿರುತ್ತೆ ಆ ಪರಿಸ್ಥಿತಿಯಲ್ಲಿ ನಾವ ಏನ್ ಮಾಡ್ತೀವಿ ಹೊರಗಡೆ ಅಂಗಡಿ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಕೋಳಿನ ಭಾಗಗಳಾಗಿ ಒಂದು ಕೆಜಿ ಅರ್ಧ ಕೆಜಿಯನ್ನ ತಂದ್ಬಿಟ್ಟು ಅವ್ರಗೆ ಮಾಡಿ ಅತಿಥಿ ಸತ್ಕಾರ ಮಾಡ್ತೇವಿ
ಹ್ಮ್ ಅರ್ಥ ಆಯ್ತು
ಈ ತರ ಇರುತ್ತ ನೋಡಿ
ಹ್ಮ್ ಅಂದಾಗೆ ತಾವೇನ್ ಹ್ಕೊಂಡಿದ್ದೀರಾ
ಅಂದಾಗೆ ನಾನ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ ಮಾಡ್ಕೊಂಡಿದ್ದೀನಿ
ಹಾ
ಆ ಇಂಜಿನಿಯರಿಂಗ್ ವೃತ್ತಿಪರ ಕೋರ್ಸ್ ನಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನ ಮಾಡ್ಕೊಂಡಿದ್ದೀನಿ ನೋಡಿ
ಹೇಗ್ ನಡೀತಾ ಇದೆ ವಿದ್ಯಾಭ್ಯಾಸ
ನಂದು ವಿದ್ಯಾಭ್ಯಾಸ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ನಡೀತಾ ಇದೆ
ಹ್ಮ್ ಹ್ಮ್ ಹಂಗೆ
ಹಾ
ಹ್ಮ್ ಏನ್ ಹೇಳ್ತರಲ್ಲಿ ಅಂದ ಹಾಗೆ
ಹಾ
ಅಲ್ಲಿ ಏನ್ ಹೇಳ್ತಾರಂದೆ ನಿಮ್ ಕಾಲೇಜಿನಲ್ಲಿ
ನಮ್ ಕಾಲೇಜ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲಾ ಶಿಕ್ಷಕರು ಕೂಡ ತುಂಬಾ ಸಹಾಯ ಮಾಡ್ತಾರೆ ನಮ್ಗೆ ಮುಂದೂಡ್ಲಿಕ್ಕೆ ಹಾಗೆ ನ ನಮದ್ ಆದಂತ ಕೆಲವೊಂದು ಅನುಮಾನಗಳ ಇರ್ತವೆ ಅನುಮಾನಗಳನ್ನ ಪರಿ ಪರಿಹರಿಸ್ತಾರೆ ಬಗೆಹರಿಸ್ತಾರೆ ಮತ್ತೆ ತುಂಬಾ ಸಹ ಕಾರಿಯಾಗಿದ್ದಾರೆ ನೋಡಿ ನಮ್ಗೆ ಯಾವುದೇ ತರ ಅಡೆತಡೆಗಳಿರುದಿಲ್ಲ
ಹ್ಮ್ ಹ್ಮ್ ಹ್ಮ್
ನಮ್ಗೆ ಆದಂತ ನಮ್ಮ ಜೀವನಕ್ಕೆ ಸರಿಯಾದಂತ ಅ ಅದೇನು ಅಂತಾರಲ್ಲ ಹ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ
ಓ ಅಂಗೆ
ಓದ್ಲಿಕ್ಕೆ ಅವಕಾಶ ಮಾಡಕೊಡ್ತಾರೆ ಒಳ್ಳೆ ಒಳ್ಳೆ ಭಾಗಗಳಿದೆ ಹ್ಯಾಕತನ್ಗಳಲ್ಲಿ ಮತ್ತು ಆ ಕಾಂಪಿಟೇಷನ್ ಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅನುಮತಿ ಮಾಡ್ಕೊಡ್ತಾರೆ ಸ್ಪರ್ಧೆ ಸ್ಪರ್ಧೆ ಅದು ಒಂದು ಅ ಕಂಪ್ಯೂಟರ್ ವಿಜ್ಞಾನದಲ್ಲಿ ಸ್ಪರ್ಧೆ ಅದೊಂದು
ಓ ಅರ್ಥಯ್ತು
ತರ ಆತರ ಎಲ್ಲಾ ಅವಕಾಶಗಳಗಳನ್ನು ಮಾಡಿಕೊಡ್ತಾರೆ
ಹ್ಮ್
ನಮ್ ನಮ್ಮ ಕಾಲೇಜ್ ತುಂಬಾ ಚೆನ್ನಾಗಿದೆ ನೋಡಿ ಶಿಕ್ಷಕ ಅಕ್ಕರೆ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವವುದೇ ತರ ಒತ್ತುವರಿ ಹಾಕುವುದಿಲ್ಲ ಒಬ್ಬ ವಿದ್ಯಾರ್ಥಿಯ ಮೇಲೆ ತುಂಬಾ ಚೆನ್ನಾಗಿದೆ ನಮ್ಮ ಕಾಲೇಜ್ ಗೆಳೆಯರ ಅಂತೂ ತುಂಬಾ ಚೆನ್ನಾಗಿದಿದ್ದಾರೆ ಅದ್ರಲ್ಲಿ ಆ ಒಬ್ಬ ಗೆಳೆಯ ಬಂದ್ಬಿಟ್ಟು ಆಂಧ್ರ ಅಂದ ಬಂದಿರೋದು
ಹಾ
ಅವನಿಗೆ ಮಾಂಸಾಹಾರಿ ಅಂದ್ರೆ ತುಂಬಾ ಇಷ್ಟ
ಹೌದಾ
ಅವನು ಮಾಂಸಾಹಾರಿ ತಿಂತಾನೆ ನಾವು ಮಾಂಸಾಹಾರಿ ತಿಂತೀವಿ ಅ
ಹ್ಮ್ ಹ್ಮ್ ಮತ್ತೆ ಯಾವಾಗಾದ್ರು ಪ್ರವಾಸಕ್ಕೆ ಹೋಗಿದ್ದೀರಾ
ಪ್ರವಾಸಕ್ಕೆ ನಾವು ತುಂಬಾ ಕಡೆ ಹೋಗಿದ್ದೀವಿ ಪ್ರವಾಸ ತಂದ್ರೆ ತುಂಬಾ ಕಡೆ ಹೋಗಿದ್ವಿ ನಾವು ಬಂದ್ಬಿಟ್ಟು ಹಂಪಿಗೆ ಹೊರಾಟಿದ್ವಿ ಆ ಮಂಗ್ಗಳೂರಿಗೆ ಹೋಗಿದ್ದೀವಿ ಮತ್ತೆ ತುಂಬಾ ಕಡೆ ನಮ್ಮ ಕರ್ನಾಟಕದ ಯಾವ್ಯಾವ ಪ್ರಸಿದ್ಧ ಸ್ಥಳಗಳು ಇದ್ದಾವೆ ಯಾವ ಯಾವ ಶೈಕ್ಷಣಿಕ ಸ್ಥಾನದಲ್ಲಿ ಮಂಗ್ಗಳೂರಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಹ ಇದು ಗೊತ್ತಾ ಯಾವ್ದ ಅಹ ಕನಕದುರ್ಗ ಪರಮೇಶ್ವರಿ ದೇವಸ್ಥಾನ ಗೊತ್ತಾ
ಹಾ ಕೇಳಿದ್ದೀನಿ ಬಟ್ ಹೋಗಿಲ್ಲ ಮಂಗ್ಗಳೂರಿಗೆ ಹೋಗಿದ್ದೀನಿ ಆ ದೇವಸ್ಥಾನಕ್ಕೆ
ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಮುಂದಿನ ಸಾರಿ ನಾವು ನೀವು ಹೋಗೋಣಂತ ಬಿಡಿ
ಹಾ ಸರಿ
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು
ಹೂ ನಿಮಗೂ ಕೂಡ ಧನ್ಯವಾದಗಳು ಟ ತ್ರೀ ಟೂ ಫೈವ್